ಹಲೋ ಹಾ
ನ್ ಮಾಡತವಾ ಅಡಂಗ ಏನ್ ಮಾಡತಿ ಏನಿಲ್ಲ ಈ ಕಾಕಾ ಹೋದ್ರು ಕಳಸ್ಕರೆ ಮ್ಯಲ್ ಬಂದಿ ನೋಡು
ಎನೆಗದರು
ಹೇಳ್ಕೋದ್ರು
ತ ಕ ಶಕತ ಹ
ಸಿಂಗಳಿಲ್ಲ ಬಸ್ಸಿಗೆ ತಗಸ್ಕೊಂಡ ಹದ್ರ ಅವ್ರು
ಕ ಹಜಾರಟ ಕತನು
ಯ್ ಮಂಡಲಿನ ಡ್ಯೂಟಿ ಹೋಗ್ಬೇಕರು
ಮಂದೆ ಕಪ
ಹ
ಅಂದೆ
ಅದು ಕರುಣೆ ಇಲ್ಲ ರಜಲಿ ಅವ್ರರಿಗೆ
ಅಪ್ಪ ಬಲ ನ
ಕಂಟಿನ್ಯೂ ಮತ್ತ ಅದು ರಜೆಗಳೆಲ್ಲಾ ಎರಡಗಬಿಡ್ತಾವ್ರಿ
ಹ್ಮ್
ಅದಕ ನಾಡಗ ರೆಸ್ಟ್ ಆಗ್ತದ ಈಗ ಹೋಗ ಈಗ ಹೋದ್ರಂದ್ರ ನಾಡಗ ರೆಸ್ಟ್ ಆತದ ನಾಡ್ದಲ್ಲಿಿಂದ ಡ್ಯೂಟಿ ಹೋಗತಾರ ಟ್ರಾನ್ಫರ್ ತಗೊಂಡ ಬರ್ತರ ಈ ಇವರಲ್ಲಿ ಈ
ಹ್ಮ
ಹ್ಮ್ ನೀವ ೇನ್ ಮಾಡತರಿ
ಏನಲ್ ರೂಪಾ ಚಾ ಮಾಡ್ಲತ್ತ ನೋಡ್ ಕುಡಿಬೇಕತ್ತೇ ಹ್ಮ
ಇವರಿಬ್ರು ನಾನು ಚಾ ಮಾಡ್ದ ಇವ್ರು ಹೋದ್ರು ಚಾ ಕುಡುದು ಸಂಗತ ಬಂದು ಊರ್ಗ್ ಹೋ್ತಿನಿ ಅಂತ ಕೆರೆ ಇದು ಕೊಟ್ಟೋದ್ರು ಪುಂಡಿಫಲ್ಲನು ಸಬ್ಸಿ ಪಲ್ಲ ಕೊಟ್ಟೋ್ರು
್ ಹಾಬದ ರ ಯ
ರಜೆ ಅ ಅದೇ ಅಂದ ಬರ್ಲಿಕ್ಕೆದಕ್ ಹೋಗಿದನಿ ಅಂದ ಇಲ್ಲ ರಜೆ ಇದ್ದಿದ್ದಂಗ ಗೊತ್ತಿದ್ದಿದ್ದಿಲ್ಲ ಬಂದೀನಿ ಅಂದಳು
ರಿಿಕತದಾ
ಅದ್ ಈಗ ನಾಡ್ದ ಬರ್ತಾಳೆ ತೊಮ್ಮೆ ಸಂಜೆ ಕಡೆಗೆ ಅದ್ಕ ಹೊಂಟನ್ ರೀ ಅದ ಹರಾಪ ಹೋಗಿ ವಾಪಸ್ ಬಂದ ಮೊಬೈಲ್ ಬಿಟ್ಟು ಹೋಗಿ ಸಲಕ
ಮೊಬೈಲ್ ಅ
ಮೊಬೈಲ ಆ ಬಿಟ್ಟೋಗಿಡತ್ ಮನ್ಯಾಗ ಹೀರಾಪುರ್ ಹೋದ್ಮೇಲೆ ನೆನಪಗ್ಯದತ್ತಕ ಅಲ್ಲಿ ಇಲ್ಲಿಂದ ಮತ್ತ ಆಫೀಸ್ ಬಂದ್ ಅವಾಗ ನಾನ ಒಂದಸ ಕಾಯಿಲ್ ನೆನ್ಪಾಗ ಅದಕ ಇಲ್ಲಾಂದ್ರೆ ಅಲ್ಲೇ ಇರ್ತಿತಿ ್ರ ಇದ್ರ ಇರ್ತಿ ಬಿ ್ರಿ್ಾಗ ಇಟ್ಟಿದ್ದ ಅದಕ್ಕಏ ಆತಾಿಲ್ಲ ನಾನ ಫ್ರಿ್ಾಗ ಹ ಇಡ್ೀನಿ ಅಂತ ನಮ್ ಮೊಬೈಲ್ ಬಿಟ್ಟಿದಂ ಬಂದ ಮತ್ತೆ ನಿಗೆ ನಿಮ್ಗೆಷ್ಟು ಪುಂಡಿ ಪಲ್ಯ ಸಬ್ಸಿ ಪಲ್ಯ ಕೊಟ್ಟಾಯಯ್ತ ಅಂತ ಹೇಳಿ ಹೋನ ಚಿನ್ ಕೆಳಗ್ ಬರಿ ಅಂದರು ಕೆಳಗ್ ಬಂದ ಕೆಳಗ್ ಹೋಗಿದ್ದ ಕೆರೆ ಕೊಟ್ಟಕಿರ ಬಂದ
ಹ್ಮ ಹ ಸುಮ್ಮಂದಾನಲ್ಲ ಕರ್ಪ ಬಸನೆ
ಇವ್ರಿ ಬ್ರೇನ್ ಮಾಡಲಕತಾರ
ಹ
ಹಾ
ಅನ್ಲೈನ್
ಹ್ಮ್ ಹ್ಮ್
ತಭ್ಯ ಬಹ ಗಂದು
ಮಧ್ಯಾಹ್ನ ಏನ್ ಮಾಡ್ದೇವ ಅಡಗೆ ಅಂದ
ನಾ ಸಾಂಬಾರ
ಹ್ಮ್ ಹ್ಮ್
ಏನ ಕ ತಾಕಾಗ
ಹ ಕಾಕಾ ಅನ್ನ ಅವರು ಬಸ್ನಾಗ ಹೋದ್ರ ಅಂದ್ರ ಖ ಉಲ್ ಅವ್ರು ಅನ್ನ ಮಸರ ಉಂಡ್ ಅನ್ನ ಹಾಲಾ ಉಂಡ ಹೋದ್ರು ಅವರು ಇನ್ನ ಟ್ರೈನ್ ಆಗಾದ್ರ ಬಗ್ಗೆ ಇರತದ ಬಸ್ ಬಗ್ಗೆ ಇರಲ್ಲತ್ತ ಅವ್ರು ಉಣಲ್ಲ ಓ ಬಸ್ನಾಗ ಹೋಗ್ಲಕತ್ರ ಅಂದ್ರ ಅನ್ನ ಹಾಲ ಉಂಡ್ ಹ್ತಾರ ಅವ್ರೆ ಹೋಗ್.
ಯ
ಕೆಸಲ ಆಗ್ಯದ ನೋ ನಿನ್ ಕಟ್ಕಟ್ಟ ಆಲತ್ತದ..
ಅಣ್ಣ ನಾಾವ ತುದ ಭಾವ ಸ..
ಅನ್ನ..
ಹಾಲ್ಲ.
ಅನ್ನಾ ಹಲ್ಲೆ ಉಣ್ರ ಅವರು ಇಲ್ಲಂದ್ರೆ ಅನ್ನಮ್ಮ ಮಸರ ಉ್ತಾರ ಅವರು ಗಾಡಿ ಬಸಿಗೆ ಹೊಂಟ್ರಂದ್ರ ಹೊಟ್ಟಿ ಕೆಡತದತ್ ಹೇಳಿ..
ಹ್ಮ
ಅದೇ ಉಂಡ್ಕೆರೆ ಹೋದ್ರ ಅವಾಗೆ ಉಂಡ್ರರು ಮಧ್ಯಾಹ್ನದ್ ಮೂರವಗ ಹಂಗ ಉಂಡ್ರರು.
ಮ ಸಾಂಬಾರಾರ್ ಮಾಡಂತಂದಿರಿ ಮಾಡಿ ನಿಮ್ಮ ಮತ್ ಒಂದ್ ಪೂರ್ನಾರ ಹಾಚ್ಬೇಕಲ್.
ಏ್ ಸಾಂಬಾರಾರ್ ಒಲ್ಂದ್ರ ಅವ್ರು ನಮ್ಮನೆಗ ಇಯತ್ತು ಸಾಂಬಾರ ಒಲ್ಲ ಅಂದ್ರೆ ಅವ್ರು ಕುುಣಲ್ಲ ಅವ್ ಸಾಂಬಾರ್ ಹೋಗೋದಿತ್ತಂದ್ರೆ ಸಾಂಬಾರಾರ್ ಹೊಟ್ಟೆ ಉೋಗಲ್ಲ ಅವರು ಇದ್ರ ಭ ಬಿ ಉುೋಗಲ್ಲ ಹೊಟ್ಟೆ ಕೆಡತದತ್ತತ್ ಅವ್ರಿಗೆ
ಹ್ಮ್
ಅದ ಬಸ್ ಟ್ರೈನ್ ಹೋಗೈ ಅಂದ್ರ ಗೊಂಡ್ ಹೊತ್ತಾರ ಏನಾರೆ.. ಹಾ ಖಾರದ ಐಟಮ ಬಸ್ನೆಗ ಹೊಂಟಿರ ಅ್ರ ಖಾರದ ಐಟಮ್ ಒಟ ಉಡ್ ಹೋಗಲ್ಲ ಅವರು.. ಅನ್ನ ಮೊಸರ ಉಣ್ತಾರ ಇಲ್ಲ ಅದನ್ನ ಹಾಲು ಉಣ್ತಾರ ಇಲ್ಲ ಅನ್ನ ತುಪ್ಪ ಉಣ್ತಾರ.. ಮತ್ ಹಿಂದಿನೋಣಲ್ಲ ಸತ್ತಂದ ಹಣತಾರೋರು..
ಹ್ಮ್.
ಹೊಟ್ಟೆ ಕೆಟ್ಟತದತ್ ಹೇಕಿರ.
ಹ್ಮ್ ನೀವ್ ಹೋಗೇನೆ ಶತ್ ಬಿಡ್ಲಕ್ಕ
ಹ್ಮ್ ಈಗ ಹೋದ್ ನೋಡ್ ಬಿಟ್ಟ ಬರ್ತೇನಂತ ಹೋದ ಬಸ್್ರ ಇದ ಜೇರಿ ಕ್ರಾಸಿಗೆ..
ಹ್ಮ್.
ಹೋಗಣ.
ಹ್ಮ್ ಹ್ಮ್.
ಹ್ಮ್ ಇವ್ರೇನ್ ಮಾಡತಾರ ಇಬ್ರು.
ಆನ್ಲೈನ್ ಕ್ಲಾಸ್..
ಮೊಬೈಲ್ ಕೊಟ್ಟಿದಿ ಮತ್ತ.
ನಿ ತಾಮ್ಕೋಟಾಗ.
ಇವತ್ ಮುಂಜಾನತೆ ಬೈದ ಬೈಸ್ಕೊ ಬಂದಿನಿ ಮೇಡಮ್ರ್ಕತ್ ಹೇಳಿದ್ ಒಂದು ರಾಶಿ.
ನೀನ್ ತಂಬ್ ಕೊಡ್ತಾರ ಅಂಗ ಅವ ಕೊಡ್ತಾರ ನ ಬೇಸಕೊತೀನ್ ಹೆಂಗೇನಿ..
ಹೇಳ್ಬೇಕುು ಇಲ್ಲಾ ನೀವು ಇದು ಮಾಡ್ರಿಲ್ಲ ನಾ ಮಾಡ್ತೀನಿ ನನ್ ನನ್ಗ..
ಹ್ಮ್ ಸಾಕಕ್ ಸುಮ್ನರತ್ತತಾರ ನೀನ್ ನೋಡ್ರ ಬರೀ ಚುಕ್ಕಳಿ ಬೈಕೋತ ಇರ್ತಾರ ಅವ ಇಟ್ ಬೈ್ರ ಇಟ್ಟ.. ಅವರು ಹ್ಮ್.. ಅ್ರ ಬೈ ಬರ್ದತ್ತಲ್ಲ ಅಡಿಕೆ ಮಾಡ್ಬೇಕತ್ತ..
ಹಾ. ನಾಕೆ ಮಾಡಬೇಕು ಬೈಯದ್ ಇರ್ಬೇಕು ಬೈಯದ್ ಬಯಬೇಕು ಲಾಕೆ ಮಾಡಕ ಲಾಿಕೆ ಮಾಡ್ಬೇಕು.. ಎರಡೂ ಇರಬೇಕು ಒಂದೇ ಇರಬಾರು ಯಾವಾಗ್ ಮಚೆಾಗ ಬೈ ಟೈಮ್ ಬೈಬೇಕು ಅಡಿಕೆ ಮಾಡ.. ತೆ ಅಡಿಕ ಮಾಡಬೇಕುವಾ.
ಹ ನಿಮ ತಾವ್ಳ ಅಡ್ಕೆ ಮಾಡ್ತಾನ ನ ಬೈತೀನಿ..
ಹ್ಮ್ ಆಯ್ತ್ ಅವ್ರಿಗೆ ಇದಾಗೋಗ್ಬಿಟ್ಟ ಪೂರ್ತಿ..
ಹ್ಮ್ ಕಿಮ್ಮಮ್ಮಿ ಬೈತಾಳ ಬರ ಯಾವಾಗ ನೋಡುದ್ನು..
ತಲೆ ಕೆಡ್ಸ್ಕೊಳಕೆ ಹೋಗಲ್ಲ ಅವ್ರು ನೀ ತಲೆ ನೀ ಬೇ ಇದ್ರ ತಲೆ..
ನಾವೇದ್ರೆ ಈ ತಲೆಗಿಂದು ಇಮಾನ್ ಹಾರ್ದಂಗ ತಲೆ ಮೇಲೆನ್..
ಅವ್ರ ಅಪ್ಪಂದೆಮನ್..
ಅರ ಅಪ್ಪನ ಹಾರಸಲ್ಲ ಇವ ಅನ್ನಂದ್ ಹಾರಸ್ತಾರ ಅವರು..
ಅಯ್ಯಾರಪ್ಪ ಅಂದ್ರ ಅನಸ್ತಾರ ಹಾಂಗೆ ಅಂಚ್ಕೆ ಇದ್ದಿತ್ತ ಅಂದ್ರ ಅವ್ ಅನ್ಸ್ತಿೀರ ಅವ್ರು..
ಏ ಅನ್ಸ್ತಾರ ಅವರು ನಿನ್ ತಮ್ಮಗ..
ಅ ಸಿಟ್ನಾಗಿದ್ರೆ ಆ ಟೆ ಅನ್ಸ್ತಾರ ಅವ್ರು ನಾರ್ಮಲ್ ಟೈಮ್ ಅಸ್ತಾರ ಅವ್ರಪ್ಪಗ ಅವರು.. ಹಾ ಮತ್ತ ನಾರ್ಮಲ್ ಟೈಮ್.. ನಾರಪ್ಪ ಅವ ಅಪ್ಪ ಏನಾರ ಸೀಟ್ನಾಗ ಇದ್ದಂದ್ರ ಅವಾಗ ಅಂಜತಾರ ಅವ್ರು
ಹ್ಮ್
ಇಲ್ಲಾಂದ್ರೆ ಮುಗಯ್ತು ಪಪಾರಿ ಪುಪ್ಪಾರಿ ಅನ್ಕ ಆಯ್ತು ಹುಚ್ಚು ಮಾಡ್ಬಿಟ್ಟ ಅವನಿಗೆ
ಇವತ್ ನಮ್ಮ್ ಮೂರ್ ಕಡೆ ಮಳಿ ಮುಟ್ಟ ಬಂದದುವ
ನನೆ
ಹ್ಮ್ ಆಯ್ತೇನೆ ಬೆತ್ತಣಕೆ ಚಾಲು ಹ್ಮ್ ಆಯ್ತೇನ್ ನಮ ಗಾಡಿಗಳ ನಿಿಂದ್ರ ಮುತವೆನ್
ಅಲ್ಲಿ ಚಲೋ ಆಯತದ ಇಲ್ಲಿ ಬಂದ್ ಆತದ ಇಲ್ ಚಲೋ ಆಯತದ್ರೆ ಅಲ್ಲಿ ಬಂದ್ ಆತದ
ಹಳಕರಿ ಬೇಕಲ್ಲ ಮಗೆ
ಯಾವದ್ರೆ ಒಂದು ಬೇಕೇ ಬಿಡ ಅದನೂ ಬೇಕೇ ಇದನ್ನು ಬೇಕೇ ಒಂದ್ ನಿತ್ರು ಭೀ ನಡಲೇ
ಯಕ ಕಡೆನು ನಡಲ್ಲ ಮಗ ಈ ಕಡೆ ಅಡ್ಡು ಎಲ್ಲ ಕಡೆ ಕಬ್ಬಿ ಅದ ಖರೀದೇನೆ ಅದ ಬಾಯ್ಲ ಎಲ್ಲಾ ಕಡೆ.. ಹ್ಮ್ ಬೋರಕ್ ಬಿತಲ.. ಜಾಗ ಎಲ್ಲದ..
ಹ್ಮ್
ಜೋಳ ಬ್ಯಾಳಿ ಬಿತ್ಲಕ್ ಬೇಕಲ್ ಜಾಗ
ಹಲ್ಲಕಿನ ಅಮ್ದಾನಿ ಟಿಪ್ಪರ್ದಾಗ್ಯದ ನಿಮಗ
ಅದ ಅಂದ್ರನು ಮತ್ತ್ ಉಳಕದ್ ಬೇಕಲ್ಲ ಪಾಪ ಎಲ್ಲಾರ ಐತ್ರಿಗ ಅವರು ಬೆಳದ್ರೆ ನಮಗ ನಮಗ್ ನಮಗ್ ನಾವ್ ಕಸ ಲ್ ಮತ್ತ ಹೊಲ್ದಾಗೆ ಬೆಳದ ಅಡ್ತಿ ಏನ ಬಂದಿಲ್ಲ ಅಂದ್ರೆ ಎಲ್ಲಿ ತಗೊಂಡೆ ರೊ ಕತ್ತ ನ ಒಂದು ಕೂತ್ತುು ಸ
ಇದು ನಿಂದೊಬ್ಬ್ರದ ಅಂದ್ರೆ ಟಿಪ್ಪರ್ ನಡೀತದ ಬೇರೆದವದ್ದಲ್ಲ ಹೊಲ ಇದು ಬೇಕೇ ಬೇಕ
ಹ್ಮ್ ಮತ್ತತ್ ನಮ್ಮ್ ಒಬ್ಬ್ರ ನೋಡ್ಕೊತ್ ಕತರ ಹೆಂಗಗೆ ನಮ್ಮದ ಒಂದ್ ನಾಕ್ ತಿಂಗಳಿಂದ ಇರ್ತದ ಆಯ್ತ್ ಮತ್ ಅದೇ ಚಲೂ ನೀಲ್
ಇನ್ನ ಎಲ್ಲ ಅಂತ ಪರಿ ಜೋರ್ ಬಂದದ್ ಈ ಇವತ್ ಒಂದ್ಿನ ಬಂದದ್ ಬರದ ನ ಮತ್ತ ಇನ್ನಲ್ ಬರ್ತದೋ ಇನ ಏನ್ ಮಾಡ್ತದ ಗೊತ್ತಿಿಲ್ಲ ಕಂಟಿನ್ಯೂ ಸ್ಟಾರ್ಟ ಆಯ್ತ ಅಂದ್ರೆ ಅವಾಗ ಬಂದ್ ಆತದದು
ಇಲ್ಲ ಅಲ್ಲಿ ಇಲ್ಲಿ ನಡೀತಿರ್ತ ಲೇಔಟ್ಗೊಳದಾಗದು ಹ್ಮ ಲೇವ ಹೊಡ್ದ ಕಂಟಿನ್ಯೂ ಇರ್ತವ ಹ್ಮ್ ಇಟ್ಟಂಂಗಿ ಬಟ್ಟಿಗಳಳಿ ನಡ್ಯಲ್ ನೋಡೇನ್
ಏನ್ ಮಾಡ್ತ ಅಡಗೆ ಈ ಸಂಜೆ
ಅನ್ನದ ಸಾಂಬ ಅನ್ನದ ಸಾಂಬಾರದ ಮುಂದೆ ಏನ್ ಮಾಡ್ಬೇಕ ಗೊತ್ತಿಲ್ಲ
ಹ್ಮ್ ಹ್ಮ್
ವಿಚಾರ ಮಾಡಲಿಲ್ಲ
ಮತ್ತ ರೊಟ್ಟಿಯರ ಚಪಾತಿರಿ ಅದಕ್ ಬಿಟ್ರಿ ಇನ್ನೇನ್ಿರ್ತ
ಂತಾರ ಅವ್ರ ಇಪ್ಪಸಲ ಬೈತಾರ
ಹ್ಮ್
ನೀ ನಿಮ್ಗೂಸ ಅಷ್ಟ ಮಾಡ್ ಸಂಜೆೆಗೆ
ಇಲ್ಲವನಿ ನೀನ್ ಚಪಾತಿ ಕೊಟ್ಟಿದಾಗ ಯಾರ ಉಿಲ್ ಕಕನ ಎಡ್ ಉಂಡಾರ ಇವನು ಉಣಲಿ ಹಸು ಇತ್ತೇಳಿ ಯಕನು ಉಳ್ಳಲಿ ಹಸು ಇತ್ತ ಹೇಳಿ ನಾನು ಉಂಡಲ್ ಹಕಲ್ಲ್ದ ಇಲ್ಲ ಪಿ ತಿಂದ್ರಲ್ಲಾ ಹೊಸೂಲ್ ಅಂದ್ರ ಅವ್ರ ಎಲ್ಲರುೂ ನನ್ಗೋಸಿಲ್ಲ ಆಕಿನ ಹೋಸಿಲ್ಲಂದ್ ನು ಉಿಲ್ಲ ನಂಗಗೆೋಸೆ ನಾ ಗೋಲಿ ತೋದ ಒಂದು ಅರ್ ಚಪಾೆ ಉಂಡಾಟೇನೆ
ಹ್ಮ್
ಬರ್ದತ್ೇಳಿ ಅವ್ರು ಎರಡ್ ಚಪಾತಿ ಉಂಡರ್ ನಿನ್ ಕಾಕ ಶ್ರವಂತರ ಆ ಉಂಡಿಲ್ಲ ಸನನ ಉಂಡಿಲ್ಲ
ಊಟನೆ ಮಾಡಿಲ್ಲ ಅವರು ಅನ್ನ ಮಾಡಿದ್ರನಾ ಅನ್ನ ಆಯ್ತು ಚಪಾತಿ ವಲ್ ಅಂದ್ರರು ಭ ಬ ಅನ್ನ ಇಐತ್ತಲ್ಲ ಅಂದ್ ಚಪಾತಿ ವಡ್ಲ ಅಂದ್ರ ಭ ಅನ್ನರೇ ಉಂಡ್ಬೋದಾಗಿತ್ತಲ್ಲ ಉಂಡಿಲ್ಲ ಅವರು ಅನ್ನ ಬಿೀ ಉಂಡಿಲ್ಲ ಹೊಲ್ಲಂದ್ರ ಅಶ್ವಿಲ್ ಅಂದ್ರು ಹ್ಮ್
ಹ್ಮ
ಏನ್ ಮಾಡ್ತೀರ
ತಿತ್ರಿಗಡ್ಕೋತ್ ಬ್ರೀ
ಇಲ್ಲ ಒಂದಂಡ್ದು ಬ್ಲೌ ಅಲ್ಲಿ ಕರೆಂಟ್ ಇಲ್ಲೇಳ ನೋಡಮೆ ಒಂದು ಬ್ಲಸ್ ಕಟ್ಿ ಬ್ಲೌಸರ ಹೊಲಿತಿನ ಕಡೆ
ಕರೆಂಟ್ ಇಲ್ಲ
ಹೋಗಿ ಮಧ್ಯಾಹ್ನದಾಗ
ಮಧ್ಯಾಹ್ನದಾಗಾ ಹೋಗ್ಯವು
ಈಗ ಅದೇ ಭದ್ರದಾಗ ನಾಕ ಕಡೆ ಕರೆಂಟ್ ಅಐ್ ನಾಕೈ ಎದ್ದಿನ ಹಂಗಿಟ್ ಹಿಂಗಿಟ್ಟ ಕುಂತ ಆಯ್ತ್ ಇವರುಊರಿಗೆ ಹೋತಿನನಂದ್ರ ಅವ್ರಿಗೆ ಚ ಮಾಡ್ಕಟ್ಟು ಆಯ್ತು ಹೋದ್ರ ಅವರು ಬ್ಲೌಸ್ ಹೋಲಿಬೇಕು ಯಾರ ಒಬ್ರು ಬರ್ತಾರೆ ಂದ್ರರು ಬ್ಲೌಸ್ ಕುಡ್ಲಕ ಅವ್ರದ್ದ ಮತ್ ಇಟ್ಟಿನಿ ನೀನ್ ಫನ್ ಬಂತು ರಿಶ್ ತಗೊಂಡ್ ಮಕ ಕಡೆ ಮೇ ಬಿನನಿ್ರು ಬಂದಲ್ ಕುೂತಾರ್ ಕೆಳಗ್
ಮುಂಜೆ ನೋಡುದು ಪೋನ ಬಂದಿಲ್ಲ ಆತ
ನಾನ ಹಚ್ಚಿದವ ನಿನ್ಗ ಅವಾಗ್ಲೆ ಹೋಗ್ಲಿಲ್ಲ ನಿನ್ಯ್ದ ರಿಂಗಿಂಗ್ ಅಂತ ತೋರ್ಸ ನೀ ರಿಶ್ಯ್ ಮಾಡಿಲ್ಲಾ ವೇಸ್ಟ್ ಆತದ ನ ಮಮ್ಮಿ ಹಂಗ ಹಚ್ಚಕ್ ಹೋಗಬಡ್ರ ಅಂತಡಲು ಆಕಿ ಇವ ಮತ್ತ ಇದ್ದೆ ಮಾತಾಡ್ತ ನೋಡ ಇರ್ಲಿ ಇಲ್ಲಿ ಇಲ್ಲ ಬಂದ ನಾ ಹಚ್ಚಿನಿ ಅದು ಇ ಆಾಗಲ್ಲಗ್ಯದ ಯಾಕೆನು ಕೇಳ್ಬೇಕದು ಏನ್ ಅಲಗತ್ತದನ್ ಗೊತ್ತಿಲ್ಲ
ಹ್ಮ್ ನೆಟ್ವರ್ಕ್ ಜಸ್ತ್ ಚಂದ ಬರ್ಲದ ಯಾಕೇನ ಇದ್ರದು
ಹೌದೌದು ನೆಟ್ವರ್ಕ ಕರೆಕ್ಟ ಆಾಗಿಿ ಬರಲ್ಲ
ಕಲಣ್ ಮಕ್ಕಳು ಎಲ್ಲ ಜಗ್ಗಿ ಮಂದಿ ಆಗದು ಇದ್ ಮಾಡತಾರ ನೋಡ್ರಿ
ಹಿಂಗಿರ್ಬೇಕಕ್ ಇದ್ರ
ಮತ್ತೆ
ಏನಿಲ್ಲ ನಾನ ಕೆಳಗ ಒಬ್ಬರು ಬಟ್ಟೆ ಹಾಕ್ಲಿಕ್ ಬಂದಾರ ಅವರು ಮಾ ಆನಂದನವರು ಒಂದಿಷ್ಟು ಬಟ್ಟೆ ಹಿ ಅವ ಮನೆಗ್ ದನ್ ಬರತ್ತತ ನೀ ಬರಲ್ಲ ಇವತ್ತು ಬಂದಾರ ಅವರು ಅದೇ ಫೋನ ಅವ್ರ್ದ ಇಟ್ಟಿ ೋ ನೀನ್ ಫೋ ಬಂದದ ತಗೊಂಡ್ ಮೇಲೆ ಬಂದಿನಿ ಅವ್ ಬಂದ್ರಕ್ ಇಲ್ಲಿ ಅದ ಮಿ ಅವ್ರ ಸಾಲಿ ಬಿ ಇಲಿಕ್ಕೆ ಇಲ್ಲ ಸಾಲಿಮಲ್ಕ ಇಲ್ಲ ಮನಲಕ್ ನಿಂತ್ರ ಅವ್ರ ಮನ ಕಾಣಿಸಸ್ತದ ಬಂದಾರ ಸಾನಾ ಬಂದ್ ಒಂದ್ ಐದ್ಮಿಷ ಬರ್ತಿನಿರಾಮ ಹೇಳ್ಕರ ಕಳ್ಶಿನಕಿ ಆ ಮ್ಯಾಲ ಬಂದಿನಿ ಅಕಿ ಕೆಳಗಲ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅವ್ರು ಬಂದಾರಲ್ಲ ಮನಿಯೊಳಗ
ಹ್ಮ್
ಬಂಡೋಲ್ಕಾಕಿ ನನಗ
ಹ್ಮ್ ಹ್ಮ್ ಹ್ಮ ಹ್ಮ ಬಟ್ಟೆದೆಲ್ಲ ಇಟ್ಟ ಹೋಗಿರ್ಲ್ಲ ಕಾಕಾ
ಹಾ ಬಟ್ಟ ತಗೊಂಡೋಗಿಲ್ಲ್ ಸುನೆ ಉಕಳಕ ಒಂದ ಎರಡ ಜೊತೆ ತಗೊಂಡೋಗಿರ ಅಟೆ
ಯಕ ಎಡ್ಡೆ ಬಿಟ್ಟಿ ಹಕೋತಾರತ್ತ
ಅಲ್ಲಿ ಇನ್ನ ಅವ ಹೊಸು ತಂದಿಲ್ಲ ಅವ್ ಬಂದಾಗ ಎರಡ್ ಬಿಟ್ಟು ಹತಾರ
ಹಾ ಹಾ ಹಾ
ಮತ್ತ
ಮತ್ತೇಏನಲ್ರಪ್ಪಾ ನೀವ ಚಾ ಕುಡದರಿೀ
ಹ್ಮ್ ಚಾ ಮಾಡ ನಾ ಕುಡುದಿಲ್ಲಿನ
ಹ್ಮ್ ಹ್ಮ್ ಸಂಘವರ ಹುರಿಗೆಗ್ ಹ ಹೊಲೋಕ ಬೇಸ್ರ ಬರ್ತ ಇ ಕೇಳೋರೆ ಕಿವಿ ದಾನ ಮಾಡೋದ ಒಂದ ಉಳ್ದದ ಇಿಲ್ಲ ಕಿವಿಟಮಟ ಒಡಸ್ೋದ ಒಂದು ಉಳ್
ಏನ್ ಮಾಡೋಕ್ಕ್ರ ಇಲ್ಲಿ ಅದ ಸನಿ ಅದ ಹೋಗ್ಾಳ ಅಷ್ಟೆ ಯಾರ ಏನ್ ಮಾಡಕ್ತಳ್ ಮಾಡೋಡಣ ಏನು ಮಾಡ್ಲಕ್ಕ ಆಗಲ್ಲ ಸನಿ ಅದ ಪುಟಕ ಪುಟ ಕೊಡ್ ಹೊತಳಾೆ ದೂ ಇದ್ದತ್ತ ಅ್ರೆಓದತಿರ್ಲಿಲ್ಲ ಆಯ್ತಾ ಅರುಣು ಇತ್ತು ಅ ಅರುಣು ಅವ್ರನು ಇ ಚಂದ ಪುಟ್ಟ ಕತ್ತಿ ಕರ್ಕೊಂಡ್ ಹ್ಕ ಕಕೊಂಡ್ ಹೋಗತವ
ಅಲ್ಲ ನೀವು ಇಲ್ಲೇ ಬಾಜುನೆ ಎಲ್ಲ ನೀವು ಬರಲ್ಲಲ್ಲ
ಕೆಲ್ಸದಾವಲ್ಲ ನನಗ ಎಲ್ಲಿಿದ್ ಬರ್ಲಿ ಹ್ಮ ಅಕೆ ಫ್ರೀ ಅದಳ ಓಡಾಡ್ತ ಸಣ್ಣಾಿ ಸಣ್ಣ ವಯಸದ ಈ ಮದಿಐಗಳ ಹಕ್ಕಿಿನ ಏನು ಇದ ಇಿಲ್ಲ ಓಡಾಡ್ತಳಕಕ್ಕೆ
ಹ್ಮ್ ನಿಮ್ಗೇನು ವಯಸ್ಸ ಮುದಿಕೆ ಭಯಾನಲ್ಲದ್ರೀ ಪೂರ ಇದದು ಆಗ್ಬಿಟ್ಟ ಬಿಳಿಕೋದಲಾಗಿ ಬಿಟ್ಟವು ಹಾ ಸಾರಿ ಹ್ಮ್ ಹ್ಮ್ ಸರಿ ಹಂಗ್ಯಾೇಕು